ಹಲೋ ಏನಿಲ್ಲಪ್ಪ ಮೈದ ಅಂದ್ರ ತಿರಿಗಾಕತಿದ್ದ ಉಳಾ ಕಡ್ಸೋ ಅಂತ
ಹ ಚಲೋ ಒಳ ಕೊಡ್ಸ್ಕೊಬೇಕತ್ತ ಅಂದ್ರ ಅಂದ್ರ ರಕ್ ರಕ್ತ ಪರಿಚಲ ಏನ್ ಜಾಸ್ತಿ ಆಗತ್ತ ಅನಾರ ಗಳ ಒಳಗೆ ಹ್ಮ್ ಆ ರೋಗಗಳು ಬಂದ್ರೇನೆ ಅಲ್ಲ ಈಗ ಅದು ಹೆಂಗದು ಗೊತ್ತಾ ಈಗ ನಮ್ಮ ಆ ಅರ್ಥಶಾಸ್ತ್ರ ಚಿತ್ರದಲ್ಲಿ ಹೆಂಗಗತ್ತಂದ್ರ ಈಗ ಹ ಈಗ ರೋಗಗಳು ಬಂದರುತ ಕೋ ಸಾರ್ವಜನಿಕರಿಗೆ ಅವರು ಎಲ್ಲಿಗೆ ಹೋಗ್ತಾರಸ್ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಗೆ ಹೋಗೋಣ ಅಲ್ಲಿ ಸರ್ಕಾರಿ ಆಸ್ಪತ್ರೆ ಅಲ್ಲಿ ಹೋಗಣ ಏನಾಗುತ್ತಾ ವೈದ್ಯರು ಎಲ್ಲ ನೋಡ್ತಾರ ತಮ ಸಂಬಳ ಬರುತ್ತ ಆಮೇಲೆ ನೆನ್ಗೊಂದು ಗುಳಿಗೆ ತಗೊಂತಾರಪ್ಪ ನೀ ಹೋಗ್ತ ಗುಳಿ ತಗೋಕ ಎಲ್ಲಕಿ ಗುಳಿಗೆ ಅಂಗಡಿ ಹೋಗತ ಹ ಆಗಳಿಗೆ ತಗೋ ಇಲ್ಲ ಅವ್ರಗ ಒಂದಿತ್ ಲಾಭ ಹ ನಿನಗಂತೂ ಲಾಭ ಏನು ಇಲ್ಲ ಅಲ್ಲ ಯಾಕಂದ್ರೆ ರೋಗ ರೋಗದಿಂದ ಯಮ್ಗು ಲಾಭ ಆಗದ ಬೇಕ ಇಲ್ಲ ಈಗ ಏನಾಗುತ್ತ ಈ ಇದು ಎಲ್ಲ ರೊಕ್ಕತ್ಗೊತ್ತಲ್ಲ ಇದ್ರ ಎಲ್ಲ ರಿಗೆ ಕರ್ತಾರೆ ಎದಕ್ಕ
ಗೌರ್ಮೆಂಟ್ ಸರ್ಕಾರಕ್ಕ
ಹಾ ಅಲ್ಲಿ ತೆರಿಗೆಯಿಂದಾನೇ ನಮ್ ದೇಶ ನಡಿಯೋದು ಅದ್ರ ಸರಿಯಂದ ಕೆಲವೊಂದ ಇದ್ದಾವೆ ಅದನ್ನ ಅವರು ಗೊತ್ತ ಗತ್ತಿದೆ ಇಲ್ಲಿಂದ ಇದ ಆಗತ್ಂಗತೆ ಈಗ ನೋಡಪ್ಪಾ ಈಗ ಸೊಳ್ಳೆಗಳ ನಾಶ ಮಾಡೋದ ಏನು ದೊಡ್ಡ ವಿಷಯನ ಇಲ್ಲ ಆದ್ರ ಕೆಲವೊಂದ್ಸಲ ಏನ ಮ ಈಗ ನೋಡು ಬೇರೆ ದೇಶಲ್ಲೆಲ್ಲ ಏನಂದ್ರೆ ಸೊಳ್ಳೆ ಈಗ ಸೊಳ್ಳೆ ಯಾ ನೀನ್ ಸೊಳ್ಳೆ ಎಂದ ರೀ ರೋಗಗಳು ಬರ್ತಾವ್ರ ಆದ್ರೆ ಲಾಸ್ಟ್ ಒ ರೋಗಗಳುರ್ತಾವದ ನನ್ ಗತ್ತಿರ್ಬೇಕ ಯಾಕಂದ್ರೆ ನೀನು ಜೀವಶಾಸ್ತ್ರಓದ ನಾವುಓದ್ ಅಲ್ಲ ಯಷ್ಟು ವಗಳು ಕಡದ್ರ ಬರ್ತ್ ಹೇಳಿ ರೋಗ ಜಾಸ್ತಿ
ಸೊಳ್ಳೆಗಳಲ್ಲಿ
ಹೆಣ್ಣ ಸೊಳ್ಳೆ ಹೆಣ್ಣ ಸೊಳ್ಳೆಗಳ ಕಡದ್ರ ಬರ್ತ ಹಾ ಈಗ ಅದೇ ತಲಲಿ ಇಡ್ಕೊಂಡು ಇವ್ರಗ ಏನೈತಿ ಬೇರೆ ದೇಶದಲ್ಲಿ ಒಂದು ಆ ಏನ್ ಆ ತಲೆ ಉಡ್ಸಿ ಅವರು ಏನ್ ಅಂದಿದಿದ್ದಾರೆ ಅಂದ್ರೆ ಇವ್ರ ಕೇಳಿದಿದ್ದಾರೆ ನಾವವು ಈ ತರ ಮಾಡ್ಬೇಕಕ್ ಅನ್ಕೊಂಡಿದಿವವಿ ಅತ್ತ ಏನ್ ಕೇಳ ಅವ್ರೇಏ ಈಗ ನಮ್ಮ್ ಹತ್ರರ ಕೆಲವೊಂದು ಸೊಳ್ಳೆಗಳುಇವೆ ಆ ಸೊಳ್ಳಗಳನ್ನ ಹ ಹೆಂಗ್ ನಡಡ್ಬಿಡ್ವಿ ಅಂದ್ರ ಅವು ಎಲ್ಲಾ ಆ ಗಂಡು ಸಳುಗಳು ಅವ ಹೆಣ್ಣು ಸೊಳ್ಳೆಗಳಿಗೆ ಏನಂದ್ರೂ ಅಷ್ಟ ಇದು ಮಾಡೋದಿಲ್ಲ ಅವಾಗ ಹುಟ್ಟೋದು ಕಡಿಮೆ ಹೆಣ್ಣು ಸೋಳ್ಳೆಗಳು ಹುಟ್ಟೋದಿಲ್ಲ ಅವವ ಅವಾಗ ಸೊಳ್ಳೆಗಳು ಇರ್ತವೆ ಆದ್ರೆ ಅವ್ ಕಡದ್ರರು ನಮ್ಗೆ ಏನ್ ಆಗಂಗ ಎಲ್ಲ ಹೋಗದು ಬರ್ಲ್ಲ ಈಗ ಇನ್ನೊಂದು ನೋಡು ಜಗತ್ತಲ್ಲಿ ಏನೋ ಒಂದು ಸಣ್ಣ ಕೀಟಾನು ಇಷ್ಟು ಸರ್ವನಾಶ ಮಾಡ್ತ ಅಂದ್ರು ಸಣ್ಣ ಕೀಟಗಳು ಅದರಿಂದನೂ ನಮ್ಮ ಅಂದ್ರೆ ಭೂಮಿಿಗೆ ಏನೋ ಒಂದು ಸಣ್ಣಾಗಿ ಹೊಡೆತ ಬೀಳುತ್ತೆ ಆ ಕೀಟಗಳಿಂದ ನಮ್ಗೆ ತೊಂದರೆಗಳು ಆದ್ರೂ ಆದ್ರಿಂದ ಏನೋ ಒಂದ್ ಸಣ್ಣ ಇದ್ದೇ ಇರುತ್ತೆ ಈಗ ನೋಡಿ ಏನ ಗೊತ್ತಾ ಆ ರೈತನ ಮಿತ್ರತ್ ಒಂದು ಹುಳು ಬರ್ತ ಳ ಹ ಹಲೋ ಹಲೋ
ಹಾ ಹಲೋ
ಹ ಅದೇ ಆ ರೈತನ ಮಿತ್ರ ಅತ್ ಒಂದು ಹುಳ ಬರುತ್ತ ಯದು ಎರೆಹೋಳ ಆ ಎರೆಹುಳು ಏನು ಹ ಆ ಎರೆಹುಳು ಏನಾಗುತ್ತ ಗೊತ್ತೆ ಹ ಅದೇ ಅದೇ ಈಗ ಏನತ್ತ ಮೊದ್ಲು ಜನ ಏನ್ ಮಾಡ್ತಿದ್ ಎತ್ತಿ ಎತ್ಗಳಿಂದ ಹೊಲ ಉಳುಮೆ ಮಾಡ್ತವರು ಈಗ ಏನ್ ಓಡ್ತಾರ ಟ್ಯಾಕ್ಟರ್ ಓಡಸ್ತಾರ ಗಾಡಿನ ಅದಾವ ಉಳಕ ಉಳುಮೆ ಮಾಡಕ ಆ ಈಗ ಉಳುಮೆ ಮಾಡೋತ್ತಿಗೆ ಏನಾಗುತ್ತ ಎತ್ತಿನ ತೂಕ ಎಷ್ಟು ಎತ್ ಮತ್ತಿನ ತೂಕ ಒದ್ದಡಿ ಸ್ವಲ್ಪ ಅಂದ್ರೆ ಈ ಟ್ರಕ್ಟರ್ಗಿಂತ ಬಹಳ ಕಡಿಮೆ ಇರುತ್ತದೆ ಹಲೋ ಹಲೋ ಹ ಹಲೋ ಎಲ್ಲದಲ್ಲ
ಇಲ್ಲೇ ಇದ್ದೀನಿ ನಾನ
ಹಾ ಅದ ಹಾ ಎತ್ತನ್ ಎತ್ತು ಏನತ್ತ ತೂಕಕ್ಕೆ ಸ್ವಲ್ಪ ಕಡಿಮೆ ಗಾಡಿದ ಆದ್ರೂ ತೂಕ ಜಾಸ್ತಿ ಆಗತ ಈಗ ಗಾಡಿ ಹೋಯ್ತ ತೂಕ ಹೊಲ್ದಾಗದು ಅವ್ ಸಣ್ಣ ಸಣ್ಣ ಕ್ರಿಮಿಿಕೀಟಗಳು ಅಂದ್ರೆ ಹುಳುಗಳು ಅಂದ್ರೆ ಅಂದ್ರ ತ್ತ ಮಿತ್ರ ಇರ್ತಾವಲ್ಲ ಅವೆಲ್ಲ ಹುಳಗಳು ಕೆಲವೊಬೇಕಾಗಿರ್ತವ ರೈತರಿಗೆ ಅವು ಕೆಲವೊಂದು ಫಲವತ್ತತೆ ಕೊಡುವಂತ ಸಣ್ಣ ಸಣ್ಣ ಏ ಅಣುಗಳು ಏನಾಗಬಿಡ್ತಾವವು ಸತ್ತುಕ್ಕ ಗಾಡಿ ತುಕ ಕ ಎತ್ತಿಂಗ ಎತ್ತು ಬ ಹಂಗಲ್ಲ ಸ್ವಲ್ಪ ಹಗರ್ ಇನ್ನೊಂದು ನೀ ನೋಡಿರ್ಬೇಕ ಈ ಮನ್ಷ್ಯ ಅಡ್ಡಾಡೋ ದಾರ್ಯಾಗ ಮನ್ಷ್ಯಲ್ಲಿ ಕಾಾಲ ಇಟ್ಟೋದ್ ನಂತಕ ಅಲ್ಲಿ ಹುಲ್ಲದು ಬೆಳೋದಿಲ್ಲ
ಹಾ
ಹಾ ನೀ್ ಬೆಕ್ಕದ ಮಾಡ್ರ ಹುಲ್ಲದು ಬಿಳಂಗಿಲ್ಲಾ ಅಲ್ಲಿ ಆಮೇಲೆ ಸ್ವಲ್ಪ ಜ್ಯೂಸ್ ಆ ಈ ಆಕ್ಳು ಎತ್ತ ಇರ್ತವ ಅವವು ಕೊಣ ಅಡ್ಡ ಮತ್ತ ಬೆಳಕ್ ಸ್ಟಾರ್ ಆಗುತ್ತೆ ಹುಲ್ಲು ಅದು ಹ್ಮ್ ಮನ್ಷ್ಯನ್ ಕಾಲ್ದ ಬೆಳೆ ಇಲ್ಲಪ್ಪ
ಮನುಷ್ಯನ್ ಕಾಯಲ್ಲಿ ಎಲ್ಲೂ ಬೆಳದ ಬೆಯೆದ ಎಲ್ಲ ಹೋಗ್ಬಿಡ್ತ ಇದ್ದ
ಹಂಗಲ್ಲ ಅಂದ್ರ ಅದ್ಕ ದೇವರ ಅಂತ ಪೂಜಿಸ್ತಾರ ಏನದಕ್ಕೆ ಕಾ ಇಲ್ಲ ನೋಡ್ಿ ಅಲ್ಲಿ ಹಗೆ ಕಾಲ ಇಟ್ಟುೋಯ್ತು ನ ಅಲ್ಲಿ ಬೆಳಗ್ ಸ್ಟಾರ್ಟ್ ಆಗುತ್ತೆ ಮತ್ತ ವಾಪಸ್ ಹ ಅವಾಗ ಏನಾಯಯ್ತ ಈ ಹ ಈಗ ವಾಪಸ್ ಏನ ಬಿಟ್ಟದಂದ್ರೆ ಸ್ವಲ್ಪ ಆ ಏನತ್ತಾರ ಇದರ ರಾಯ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾರಲ್ಲ ಆದದ್ರಿಂದನೂ ಕೆಲವೊಂದ್ಸಲ ಭೂಮಿ ಫಲವತ್ತತೆ ಕಕತದ ಈಗ ಏನತ್ತಾರದು ನಮ್ಗ ಹ ಸಣ್ಣವರು ಇದ್ದಾಗ ತಪ್ಪ ಇದು ನಮ್ಮ ಪುಸ್ತಕದ ಒಳಗೆ ನೀ ಯಾವದೇ ಒಂದು ಬೆಳೆನ
ಹಾ
ಬಿಡುದೇ ಬಿಳಿತಾ ಇದ ತಪ್ಪ ಈಗ ನಮ್ಮ ಹತ್ರ ತೊಗರಿ ಬೀತಾರ ತೊಗರಿ ಜೋಳದ ತಿಡ್ಗಾ ತಗರಿ ತಗ ಉದಾಹರಣೆ ತೊಗರೆ ನೀ ತೊಗರಿಿನ ಆ ಎರಡು ವರ್ಷ ಬೆಳಿದೆ ಮೂರನೇ ವರ್ಷ ಬ್ಯರೆಸ್ ಹಾಕ್ಬೇಕ ಎಲ್ಲ ತೊಗರಿಿವ ಆಗಣ ಮತ್ತತ್ ತಗರಿತ್ ತಗರಿ ತಗರಿ ತಗರಿ ಕಡ್ಲದ ಏ ಹಾಕ್ಿದ್ ಚಳಗಾಲಕ್ ಬ್ರ ತಗರಿ ತಗರಿ ತಗರಿ ತಗರಿಾಕತೋದಪ್ಪ ಒಂದ ಮೂರ್ ಇಾ ನಾಕಕ್ರ್ ಹಾಕತ ಹೋದುಪ್ಪ
ಹಾ
ಏನು ಭೂಮಿ ಫಲ ಹೊತ್ತತೈತೆ ಕಳ್ಕೊಂಡ್ ಬಿಿಡತದೆ
ಹಾ
ಹ್ಮ್ ಭೂಮಿಗ ಬೇರೆ ಬರತರ ಬೆಳ ಬೆಳೆ ಅಂದ್ರೆ ಈಗ ಬೆಳೆ ಬೆಳಬೇಕು ಕೆ ಹೆಂಗ್ ಗೊತ್ತಾ ಒಮ ಇದು ಹಾಕ್ದ ತೊಗರಿ ಒಮ್ ಲ್ ಒಮ್ ಜೋಳ ಹಂಗೆ ಹಾ ಇನ್ನೊಂದು ಇದಕ್ ಏನ್ ಗೊತ್ತಾ ಹಾ ಈಗ ಅದಕ್ ಮತ್ತ ಏನ ಒಂದು ಹ್ಮ್ ರಾಸಾಯನಿಕ ಗೊಬ್ಬರ ಸ್ತ ಅಂದ್ರೆ ಈಗ ಇವರ ರೈತರು ತಯಾರಿಸ್ತಿದಲ್ಲ್ಲ ಮೊದ್ಲಿಗೆ ಅಂತನು ಇ ಮಾಡ್ು ಹೆಂಗಗೆ ಅದ ಏನದ ರೈ ಇದು ಆಕ್ಳದ್ದು ಗೊಬ್ಬರ ಅದು ಎಲ್ಲ ಇರುತ್ತಲ್ಲ ಅಂತ ಇ ಉಪಯೋಗ್ತ ಮತ್ ಚೆನ್ನಾಗಿರ್ತ ಇನ್ನೊಂದು ಹ ಅದಲ್ಲಿದೆ ಹ್ಮ್
ಬೇ ಬೇರೆ ಬೇರೆ ಪಡೆೆಗಳನ್ನ ಪಡತಾ ಇರ್ಬೇಕು
ಒಂದೇ ಬದ್ರೆ ಬೂನ್ ಫಾಲ್ತ್ತ ತಕೊಕೋತ ಅವಾಗ ಅದಕ್ಕೂ ಒಂದು ಇದದ ಏನು ಆ ಏನಂತರ್ಲ ಅದಕ್ಕ ಪರಿಹಾರ ಹಾ ಏನ್ ಗೊತ್ತನಾ ಆ ಪರಿಹಾರ ಇದು ಇದು ಇರ್ ತಲ ಹ ಏನಂತರಪ್ಪ ಅದ ರಾಗಿ ಜೋಳ ಮತ್ತ ಕೆಲವೊಂದ್ ಅಲ್ಸಂದ ಕೆಾಲ ಇಂತಲ್ಲ ಬರ್ತಾವ ಅದನ್ನ ಬೆಳಗ್
ಹ್ಮ್
ಕಡಬಲೆ ಜಲಿ ಬ ಬಾಯಕಡೆ ಹಾ ನದು
ಮತ್ತೆ ಕಊಟಣ
ಊಟ ಹಣ ಏಳುವರಿ ಗಣ ಮಾಡ್ಬೇಕು ಇನ ಒಂದ್ ಹನ್ನೆರಡು ನಿಮಿಷ ಅದ
ನಿಮ್ಮಲ್ಲಿ ಊಟ ಚೆನ್ನಾಗ್ ಮಾಡ್ತಾರಲ್ಲ
ಯ ಊಟ ಅಣ ಕೇಳಕ್ ಹೋಗ್ಬೇಡ ಇವತ್ ಚಪಾತಿ ಬಿೀಟ್ರೂಟ್ ಪಲ್ಯ ಹ ಬಿೀಟ್ರೂಟ್ ಅಂದ ನಿಮ್ಗೆ ಗೊತ್ತೇನಾ ನಮ್ಮ್ ಮಾಂಸತ್ ಇನ್ನ ಕಲ್ಸ ್ಯಾಂಗಿಂಗ ಅಂತನಲ್ಲಾ ಒಂದು ಜನಾಂಗದವ್ರ ಇಲ್ಲ ಅದ್ರಪ್ಪ ಅಂದ್ರ ಅವ್ರು ನೋಡು ಮಾಂಸ ತಿನ್ನೋದ್ ಬಿಡು
ಹಾ
ಅವರು ಸಸ್ಯಗಳನ್ನ ಅಷ್ಟೇತಿತ್ತಾರೆ ಅದು ಎಂತ ಸಸ್ಯಗಳನ್ನ ಕೆಲವೊಂದ್ ಸಸ್ಯಗಳನ್ನ ಅಾತಿತ್ತಾರೆ ಈ ಬೀಟ್ರೂಟ ಮೂಲಂಗಿ ಗಜ್ರ ಅವಕರು ಏನು ತಿನ್ನಲ್ಲ ಹೇ ಗೊತ್ತಾ ಇವೆಲ್ಲಾ ಬೇರ್ ಪದಾರ್ಥಗಳು ಅಂದ್ರೆ ಯು ಎ ಎಲ್ಲ ಬೇರ್ ಸಸಾರಿಕ ಇವೆಲ್ಲ ಬೇರ್ಗಳಲ್ಲ ಅವಕಂಟ ತಿಂದ್ರ ಗಿಡನೇ ಅ ನಾಶ ಆಗುತ್ತಲ್ಲ ಅದ್ರ ಸಲ ನಿ ಏನು ತಿೆನ್ನಂಗಿಲ್ಲ ಅವರು ಬಳ್ಳುಳ್ಳಿ ಉಳ್ಳಾಗಡ್ಡಿ ಅದೆಲ್ಲ ಯಾಕಂದ್ರೆ ಗಿಡನೇ ಸಾಯ್ತತ್ ಅಂದ್ರೆ ಗಿಡಕ್ಕೂ ಅವರು ಹಾನಿ ಮೂರ್ಸಲ್ಲ ತಿಳ್ಕೊ್ಬಿಡವ್ರ ಎಷ್ಟು ಇದು ಮಾಡ್ತಾರ ನಾವು ಬಿಡ ಹ ರ ಕೆಲವೊಬ್ರು ಪಾಲಿಸ್ತಾರೆ ಆಕಾಶ ಏನ್ ಮಸ್ತ್ ಕತ್ಕಾಣ ಆ್ತದ ಇವತ್ತಾ ಈ ಕಡೆ ಸಂಜೆ ಕತ್ಲು ಎರಡು ಒಂದೇ ಕಡೆ ಸೇರಿ ಆಮೇಲೆ ಆ ಮೋಡಗಳು ಕಪ್ಪು ಮೋಡಗಳು ಮೇಲೆ ಸ್ವಲ್ಪ ಆಗ ಏನ್ ಕೇಸರಿ ಕಲರ್ ತಣ್ಣಗೆ ಒಚ್ಚಾರಪ್ಪ ಆಮೇಲೆ
ಹುಣ್ಣಿಮೆ ಬರುವ ಟೈಮ್ ಆಗಿದೆ ಅಂತ ಚಂದ್ರ ನೋಡಿ ಎಷ್ಟು ಚೆನ್ನ ಕತದೆ
ಕಾಣಕ ಹತ್ಬಿಟ್ಟ ಸಿಗತ್ತೆ ಎಲ್ಲಾಗ ಈ ಕಡೆ ಅದ ಹಂಗಗೆ ನಕ್ಷತ್ರ ಮಸ್ತ್ ಕ ಒಂದೇ ನಕ್ಷತ್ರ ಅದು ು ಶುಕ್ರಗಾರ ಕೋತೇನೆ ಬಾಳ ಮಾಡಿ ಈಗ ಹಾ ಕಾಣಕ ಒಂದೊಂದು ಒಂದೊಂದು ಒಂದೊಂದು ಅಲ್ಲಲ್ಲಿ ಮಸ್ತ ಅಲ
ಹಾ ಹ
ಹೆಂಗೆ ಅವರಕ್ ಏಳ್ದ್ರೂ ಬ್ಯಾಸಿಗೆ ಮುಗಿತಪ್ಪ ಈಗ ನೋಡಿದ್ರ ಕತ್ಲ ಕತ್ಲ ಆಗಿರ್ಬೇಕಾಗಿತ್ತು ಏಳ್ಗ್ಯ ಆದ್ರೆ ಇನ ಸಂಜಯ ದೊಡ್ತ ನೀ ಸತ
ಜಸ್ತಿ ಮುಗಿ ತು ಮರಗಲ್ಲ ಬ ಇನ್ನೊಂದು ತಿಂಗಳಾದ್ರೆ ಮಳೆಗ ಮುಗ
ಹೌದಣ ಎಟ್ಟು ಟೈಮ್ ಎಷ್ಟು ಒಮ್ಮೆ ಬಾಯ ನ ಎರಡು ತಿಂಗಳುಲ್ಲ ಆಗಷ್ಟಟ್ ನೇ ಮುಗಿಯತದಲ್ಲ
ಈ ಮಳೆಲ್ಲ ಹೋಗ್ಬಿಡೈತಿ ಇವಾಗ ಮಳೆ
ಹ ಈ ಈಕಡೆ ಹವಾಮಾನನೆ ಸರಿ ಇಲ್ ಮ ಒಮ್ಮೆ ಇಂಗಿದ್ರು ಒಮ್ಮೆ ಅಂಗಿರ್ತತೆ ಈಡ ಅಮ್ಮಾನಿ ಹೇಳಕ್ ಹೋಗ ಎಲ್ಲಿ ಬೇಸ್ಗೆಗು ಮಳೆ ಆಗತ್ತ ಮಳಿಗಾಲ ನಗು ತಂಡಿ ಇರುತ್ತೆ ತಂಡಿ ಆದ್ನಂತರ ಬಿಸನ್ ಮುಕ್ತಾ ಇರ ಎಲ್ಲ ಒಂದ ತರದ
ಮಳೆಗಾಲ ಇವಾಗ ತಂಡಿ ಬರ್ತೈತೆ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ
ಅ ಏನೇನಪ್ಪಾ ಇಕಡ ಒಂತರಾನೇ ಅ ಹವಾಮಾನ ನಮ್ ಕಡೆ ಬಂದ್ಬಿಡಪ್ಪಾ ಬೇಸ್ಗೆರ್ಲಿ ಚಳಿಗಾರ್ಲಿ ಇರ್ಲಿ ಮಳೆಗಾಲಿಯಲ್ಲಿ ಬಿಸಿಲ ಇದ್ಯಾರ ಬಿಸಲು ಅಷ್ಟೇ ಆಗತ್ತೆ ಬ ಮನುಷ್ಯರ ಅದ ಏನದಾ ಹೇಳ್ಕೊಂಡ್ ಹೇರ್ಕೊಂಡ್ ಹೇರ್ಕೊಂಡ್ ಹ ಮಸ ಒಳಗಿಂದ ಯ ಅವ್ರ ಒಳಗೆ ಇನೊಂದ ಸೂರ ಹುಟ್ಬೇಕು ಅಷ್ಟ ಇ ಅದ ಹೌ ಅದಕ್ಕೆ ಇಲ್ಲ ನಮ್ ಕಡೆ ಮಂದಿ ಅದಕ ರಗಡ್ ಪೂರ್ತಿ ಏನದು
ಗಟ್ಟಿ
ಏ ಗಟ್ಟಿ ಮುಟ್ಟ್ಯಪ್ಪ ಬಿಸಲ್ ತಿಂದ ತಿಂದು ತಿಂದು ಅದ್ರಾಗ ಹೊಲ್ದಾಗದ ಕೆಲಸ ಮಾಡಬಿಟ್ಟವರು ಅಂತರು ನೋಡ್ಕೋಬೇಡನಿ ಅವ್ರ ಇದಕ್ಕೆ ಹೋಗೋ ಬೇಡ ಬಾ ಮಾಡಕದು ಎಲ್ಲ ಜಿಮ್ಮಿಗ್ ಹೋಗೋದು ಬೇಡ
ಹ್ಮ
ಹಂಗೆ ಒಂದ್ ಜಿಮ್ ಬಾಡಿ ಜಿಮ್ ದೇವ ಇದ್ದೋರ್ಗು ಒಂದ್ ಒಂದ ಹೊಡ್ತ
ಹ್ಮ
ಅಷ್ಟು ಗಟ್ಟಿರ್ತಾರಪ್ಪ
ಅವೆ ಅವ್ರಗಿಂದ ಗಟ್ಟಿನೇ ಇರ್ತಾರೆ ಎಲ್ಲಾ ಕೆಲ್ಸ ಮಾಡಿರ್ತಾರೆ ಅಂದ್ರೆ ಕಷ್ಟ ಕಷ್ಟ ಕೆಲ್ಸಗಳೆಲ್ಲ ಮಾಡಿರ್ತಾರಲ್ಲ ಅವ್ರಿಗೆ ಇನ್ನೂ ಬೇರೆ ಕೆಲ್ಸ ನೋಡಟ್ಟೆ ಎಲ್ಲಾ ಸುಲಭ ಅನ್ಸ್ತದೆ ಅವ್ರಿಗೆ
ಹ್ಮ್
ನೀವ ಏನ್ ಮಾಡದಣ್ಣ ಮನೇಲಿ
ಏನ ಇಲ್ಲ ಅಣ್ಣ ಮತ್ತೇ ನ್ ಚಾಹ ಕುಡಿಸಸ್ತೀನ ನ್ ತನಕತ್ತಿದ್ರಗಡೆ ಹೋಲ್ಬೇಡ ಚಾ ಕುಡಿದದು ಎಲ್ಲ ಬಿಟ್ಬಿಟ್ಟೇನೆ
ಇಲ್ಲೇ ದೇಹದ ರಕ್ತ ಚಂಚಲನ ಆಗ್ಬೇಕು ಕುಡಿಬೇಕು ಕ ಅಲ್ಲದನ್ನ